ಬೆಳಿಗ್ಗೆ ಗ್ರಂಥಾಲಯದಲ್ಲಿ ಅಧ್ಯಯನ ಮಾಡುತ್ತಾ ಉಪನ್ಯಾಸ ನೀಡುತ್ತಾ ಅವನಿಗೆ ಆಯ್ಕೆಯಾದ ಹ. ಅವಳ ನಲ್ ಗೆ ನಿಮಗೆ ಎಷ್ಟು ಗೊತ್ತು? ಯಾರಿಗಾಗಿ ಅದು ಅಗತ್ಯವಿಲ್ಲ. ಒಂದು ಉದಾಹರಣೆಯಂತೆ, ಆ ಕಂಪನಿ ಯಾವ ಕಂಪನಿಗೆ ಸೇರಿದೆ? ಹ್ಮ್ ಹಾ ಅವರಿಗೆ ಗೊತ್ತಿಲ್ಲದಿದ್ದರೆ ಅವರಿಗೂ ಗೊತ್ತು ಹೌದು ಸ್ವಲ್ಪ ಪಡೆಯಲು ಈ ಕೆಲಸ ಇಷ್ಟ. ಯಾಸೀನ್ ಆದರೆ ನೀನು ಕಾಣದ ಹಾಗೆ ಅಲ್ಲಿದ್ದೀಯಾ
ಹಾಹಾ
ಅದನ್ನು ಮಾಡಬಹುದು ಹೇಗೆ ಹಾಸ್ಟೆಲ್ ಬುಕ್ ಮಾಡಿದ್ದೀರೋ ಇಲ್ಲವೋ ಗೊತ್ತಿಲ್ಲ. ಗೊತ್ತಿಲ್ಲ ಕೆಲಸ ಅಲ್ಲಿ ಕೊಟ್ಟರು
ಹಾಹಾ
ಅವನು ಕೆಲಸ ಮಾಡುತ್ತಿದ್ದಾನೆಂದು ನೀನು ಭಾವಿಸುತ್ತೀಯಾ?
ಹಾ
ಅವನಿಗೂ ಆಹ್ವಾನ ಅವನನ್ನು ಬಿಟ್ಟುಬಿಡಿ ನನಗೆ ಅವನ ಬಗ್ಗೆ ಕಾಳಜಿ ಇಲ್ಲ. ಇಲ್ಲ, ಸರಿ. ಕೇರ್ ನಾಟ್ ಕೇರ್ ಮಾಡಲಾ
ಹಾಹಾ
ನನಗೆ ನಮ್ಮ ಮನೆ ಮಾತ್ರ ಗೊತ್ತು. ಕೆಲಸ ನಾವು ಕೂಡ ಹಾಗೆ ಮಾಡಬಹುದು.
ಹ್ ಹ್ ಹ್ ಹ್ ಹ್
ಆಕೀ ಮು ಮುಗಿಸಿ ನಲವತ್ತಾರ್ ಮೇಲ್ ಬರ್ತ ಆಯ್ದು ಐದ ಅವರ್ ಐದ ಅವರ್ ಫಾಯಿ ಫಾಂಟ್ ಫಾಯ್ ಸಿಕ್ಸ್ ಎಲ್ಪಿ ಅವನುಗುವೆ
ಗೋಥಿಲ್ಲಾ ಎನೋ ಅವರ್ ಎನೋ ಒಂದ್ ಬಿಡಪ್ಪ ಯಾಕ್. ಅದ್ಕೆ ನಾವು ಎನ್ ಮಾತಾಡೋದು.
ಬಟ್ ಯಾ ನಾನು ವರ್ತ್. ಚರ್ಚೆ ಮಾಡೋ ಅವಶ್ಯಕಥ ಇಲ್ಲಾ ನಮ್ಗೂ ಮ ಬೇಕು ಎಥುರ್ ಲಾಗ್ ಆಯ್ತಾದೆ
ನನ್ಗಗಿ ಎನು ಮಾಡಕ್ಕ್ ಆಗಲ್ಲ ಲಿ ಅ ಅವೃದಕ್ ಆ ಅಷ್ಟೇ ಲಾ
ಹ್ಮ್ ನಂಗ್ ಅದೇ ಆಂಧ್ರ್ ನಂಗ್. ಎನ್ ಅನುಷ್ಠುಂಧೋ ಅಧೇ ಮುನಕ್ ಎರಡ್ ವರ್ಷ ಮೂರ್ ವರ್ಷ ಅಸ್ಟೊಂದು ಆತ್ಮ ವಿಶ್ವ ಕೆಲ್ಸಾ ಪೋಜಿಶನ ಅವೆಲ್ಲಾ ಓಕೆ ನೆಸ್ಟ್ ಇರ್ಲಿ ಒಂದು ಆತ್ಮ ವಿಶ್ ಕದು ನೆನಪು ಇಲ್ವಾ ಅಂತ ನನಗು ಅನುಸ್ತು ಅಷ್ಟೇ. ತೆ ಒಬ್ಬೂರು ಎನು ಅನುಷ್ಠಾ ಇಲ್ಲಾ ನಿಜವಾಗಲೂ ನಾನ್ ನಾನ್ ನಾನೆ ಇತರ ಎಲ್ಲಾ ನೀನ್ ನೀನ್ ವೋಟ್ ಮಾಡಿಲ್ಲ ಅಂದ್ರ ನಂಗೇನು ಅನಸ್ತಾನೆ ಇಲ್ಲಾ
ಆ ವಾಯ್ ಎಲೋವಾನು ಅಜ್ಜಿ ಟೂನೆ ಜೊತೆ
ಹ್ಮ್
ಆ ಹ್ ಹ್ ಹ್
ಅಜಿತ್ ಅಂಗಲ್ಲಾ ಅಜಿತ್ ಗೆ ಮೆಸೇಜ್ ಮಾಡಿದಾರಂತ ವಾರ್ಡನ್ ಸರ್
ಆಹಾ ಆ ಆ
ತದಿತು ನಂಗೆ ಹೊಡದಾ. ನಿಂಗಾ ಮಾಯಾಂಡ ಕಿವ ಎಲ್ಲಾ ನಮ್ದೇ ಓಣಿ ಅಲ್ಲಿ ಕಲಾ ಹಂಗಾ ಹಿಂಗಾ ಮೆಸೇಜ್ ಮಾಡಿಲ್ಲ ಅಂತ ನಾವೂನೂ ಸಾರಿ ಸಾರಿ ಓ ಥಾ ಅಂಧಾ ನಾನು ಓಗ್ಲಿ ಅಂತ ನಾನು ಮಹೇಂದ್ರ ಅವಕೆನ್ ಗೊತ್ತಲ್ಲಾ ಹಿಂಗೆ ಮಾತ್ ಆಡಕ ಹೋಗಲ್ ಇತರ ವಿಷ್ಯಗಳ ಸಣ್ಣು ಪನ್ನು ವಿಷ್ಯಗಲೀಗ್ ಆದರೆ ನಾನೇನೋ ಒಧ್ಹಾ ಅವ್ಂಗು ನಯಂಗು ಓದು ಒಂದೆ ಮಾಡು ಒಲ್ಲೇದಾಗಲಿ ಏಯ್ ನಾನು ಜಾಸ್ತಿ ಇದು ಮಾಡಲ್ಲ ಅದು ಮಾಡಲ್ಲ ಅಂತ ಎನು ಇಲ್ಲಾ ಯಾವನು ಜೊತೆಯಲ್ಲಿ ಇದ್ದೆ ಇರ್ತಿನಿ ನೀ ರಾಜಕೀಯಕ್ಕೆ ಒದೆ ಓಗು ನೀ ಕೆಲ್ಸ ಮಾಡೋದಾದ್ರೆ ಮಾಡು ನೀ ಏನ್ ಮಾಡೋದು ಏನ್ ಮಾಡು. ಬಟ್ ಬೇರೆ ವ್ಯಕ್ತಿಗಳ್ ತರಕ್ ನಾವಂತೂ ಅಲ್ಲ. ನಾವೇನು ಮಾಡ್ಬೇಕು ಯಾವ್ ಟೈಮಲ್ಲಿ ಮಾಡ್ಬೇಕು ಅದೆ. ಅವ್ನಿಗೆ ನಾನು ಅವ್ನು ಆಕ್ಚ್ಯುಲ್ಲಿ ನಾವ್ ರೀ ರೀ ರೀಸೆಂಟ್ ಆಗಿ ನಾವು ಇತರೆ ತ್ತದೇ ಡಿಸ್ಕಷನ್ನೇ ಮಾಡಿಲ್ಲ ಒಂದಿವ್ಸ ನಾನು ನಮ್ ಶಿವು ಅಂತ ಅಂಗಡೀಲಿ ಇದ್ನಲ್ಲಾ ಎಂ ಎಸ್ ಲೀ ಇರ್ಬೇಕರಾ ಅ ದಲ್ಲಿರ್ಬೇಕಾದ್ರೆ ಒಂದಿವ್ಸ ಫೋನ್ ಮಾಡ್ಬೇ ಒತ್ ಚುಕಮ್ಮಿ ನಾಲಕ್ ಕನ್ನಡೇ ಮಾತಾಡೋಣ ಇಬ್ರೂವೆ. ಆವ್ ಮರೆತುಬಿಟ್ಟಿದ್ದೇ ನನಗೂ ಗೊತ್ತಿಲ್ಲ. ನಾಲಕ್ ಕನ್ನಡೆಮ್ ಕುಂತಿರೋ ಜಾಗದಲ್ಲೇ ಮಾತಾಡಿದೀವಿ ನಾನು ಅವ್ನು ಇಬ್ರೂವೆ. ಹ್ಞಾಂ ಸರಂಬು ಏನು ಮಾಡಕಾಗಲ್ಲ. ಹಾ ಹೂ. ಹ್ಞೂ ಅದ ಅವ್ನು ಬೇರೆ ಬೇರೆ ಏರಿಯಾಗಳು ಏನರ ಇರ್ತವ. ಏನರ ಮಾಡ್ತಾವ. ಒಳ್ಳೇ ಖುಷಿ ಕೊಡ್ಬೇಕು ಅಷ್ಟೇ. ಬಟ್ ನಾವು ಹಣ ಸರ್ವಿಸ್ ಇದರಲ್ಲಿ ಇದ ಮಾಡಲ್ಲ ಬುಡು ಅವೆರಡು ವರ್ಷದಲ್ಲಿ ನಮ್ಗ ಅದೊಂದು ನನಗ ಅವ್ರ ಮೇಲೆ ಪರ್ಸನಲ್ಲಾಗಿ ಏನು ಇಲ್ಲ. ಏನು ಇಲ್ಲ. ಈಗ್ಬೇಕಾದ್ರೆ ಹೆಂಗ್ ಮಾತಾಡ್ತಿನೋ ಇನ್ಸೈಡ್ ಹೆಂಗಿದೀವೋ ಮುಂದುಗಡೆ ನೂ ಹಂಗೆ. ಆದ್ರೆ ಹಿಂದಗಡೆ ಈ ಹಿಂದೆ ಯಾವ ಕಡೆಗೂ ಮುಂದೆ ಅದೇ ತ ಬಟ್ ವಾರ್ಡನ್ ಸರ್ ಈ ತರ ಡಿಸಿಷನ್ ತಗೊಬಾರದಾಗಿತ್ತು ಅಂತ ಅನ ಅಷ್ಟಕಷ್ಟೆ.
ನಾ ವಾರ್ಡನ್ ಸರ್ ಗೆ ನನ್ಮೇಲೆ ಅವ್ರಿಗೆ.. ಅಭಿಪ್ರಾಯ ಇದ್ದಿದ್ದೇ ಬೇರೇ ತರ. ನಾನ್ ಸ್ವಲ್ಪ ರಾಂಗ್ ಅನ್ನೋದು ಅವ್ರಿಗೆ ಗೊತ್ತಿತ್. ಯಾಕೆ ಅಂದ್ರೇ, ನಾನ್ ಒಂದ್ಸತಿ ಇನ್ನೊಂದ್ ಗಲಾಟೆ ಮಾಡ್ಬಿ ಲೇರೆಡು ಆ ವಿಷ್ಯ... ಆ ಶಲಾನ್ ದು ಯಾರೋ ಮಿಸ್ ಆಗಿ ಎಲೆ ಎಡ್ ಸರಿ ಬಿಡು. ಬಟ್ ಆ ದಿನಾ ಆದ್ಮೇಲೆ ಅದೆಲ್ಲಾ ಒಂಥರಾ ಫೀಲ್ ಅನಿಸ್ತು ನಂಗೆ. ನಾನೇನ್ ಇವಳ್ ನನ್ ದು ರಾಂಗ್ ಇರತ್ತೆ ಒಂದೊಂದು ಅದ್ನೋಡಿ ನಾನ್ ಬಿಟ್ಬಿಟ್ಟಿದ್ದೆ ಅಲ್ಲಿಗೆ. ಮಾಡಿರಲಿಲ್ಲ ಏನೂ ಮಾಡಿರಲಿಲ್ಲ ಇದಕೊಂದ್ದು ಇದು ಕಾರ್ಡ್ ಕೊಡಕ್ಕೆ ಹೋಗಿದ್ದೆ ಇಲ್ಲ ಫೋನ್ನಲ್ಲೆ ಹೇಳ್ದೆ ನೆರೆವಿ ಪ್ರತಿಸಲ ಹೇಳ್ದೆ ಸರ್ ಹಿಂಗ್ ಇದೆ ಬನ್ನಿ ಸರ್ ಅಂತಾನೂ ಕರದೇ ಇಲ್ಲ ಕಣ್ಣಯ್ಯ ಇವತ್ತ ನಾಳೆ ಬೇಡ ಅಂತ ಹೇಳಿದ್ರ ಅಷ್ಟೇ ಅದ ಆದ ಮೇಲೆ ನಾ ಯಾವಾಗ ಮೀಟ್ ಮಾಡಿದ್ದೆ ಅವರನ್ನ ಯಾವಾಗ ಈಗಲೂ ಮೀಟ್ ಮಾಡಿಲ್ಲ ಅನಸುತ್ತೆ
ಆ ನಾವ್ ಮಾಡೇ ಇಲ್ಲ ಯಾವವು
ಆಫ್ಟರ್ ಇದ ಆದ ಮೇಲೆ ನಾನ ಯಾವತ್ತೂ ಮೀಟ್ ಮಾಡಿಲ್ಲ ಅಂತ ನನ್ನ ಪ್ರಕಾರ
ಹೂ
ಅದೇ ಯಾವಾಗಲೂ ಒಂದ್ ಸತಿ ಇದಾದ ಮೇಲೆ ಒಂದ್ ಸತಿ ಫಂಕ್ಷನ್ ಹೋಗಿದ್ವಿವಲ್ಲ
ಹೂ ಹೇಳು
ನಂದು ಆ ಡಿಗ್ರಿ ಇದು ಹಾಸ್ಟೆಲ್ ಮುಗದಾದ ಮೇಲೆ ನೆಕ್ಸ್ಟ್ ಅದ್ರ ನೆಕ್ಸ್ಟ್ ವರ್ಷ ಎಲ್ಲರೂ ಹೋಗಿದ್ವಿವಲ್ಲ ಅವಾಗ ಹೂ ನನ್ನ ಪ್ರಕಾರ ಏನಂದ್ರೆ ನಿಮ್ಮ ಐದ ಜನದಲ್ಲಿ ನಾನೇ ಎಂತ ಅದು ತಿಳ್ಕೊಂಡಿದಿದ್ದು
ಗೊತ್ತೇ ಗೊತ್ತಾಯಿತು ಇನ್ನೊಂದ ಇನ್ನೊಂದ ಪ್ರಕರಣ
ಮನ ಹೋಪನೆ ಅವ ಏನು ಮಾಡಿಲ್ಲ ಅಂತ ಇರಲಿ
ಹಾ
ಅಂದ್ರೆ ಹೇಳದರಿಂದ ಏನು ಆಯ್ತಾಇರಲಿಲ್ಲ ನಾನು ಅದು ಇದು ಈಗ ಬ್ಯಾಡ ಬಾಯ್ ಅಂತ ಏನ ಇರಲಿ ಮಹೇಂದ್ರ ಬೀಡು ಏನು ಇದು ಮಾಡತನ ಅಂತ ಅನ್ಕದಿರಲಿ ಅವ ಏನ ಸಕ್ಸಸ್ಸ್ ಆಗಿರಲಿಲ್ಲ ಅಂತಾನೆ ಅವರ ಕರಿಲಿಲ್ಲ ಅಂತಾನೆ ಇರಲಿ ಬಟ್ ಆ ತರ ಮಾಡದೇ ಇ ತರ ಹ್ಯಾಂಡಲ್ ಮಾಡಬಹುದಾಗಿತ್ತು ಅಂತ ನಾನು ಹೇಳತಿಲ್ಲ ಅಷ್ಟೇ ನಿನ ಸಿಕ್ಕೇ ನನಗೇನು ಕೋಪ ಅವ್ರು ಇ ತರ ಮಾಡಲು ಏನು ಆ ರೀತಿ ಏನು ಇಲ್ಲ
ಅಂತಲ್ಲ ಒಬ್ಬ
ವಾರ್ಡನ್ ಸರ್ ನಾಳೆ ಸಿಕ್ಕುದ್ರು ಏನ್ ರೆಸ್ಪೆಕ್ಟ್ ಕೊಡಬೇಕು ಅದೇ ರೆಸ್ಪೆಕ್ಟ್ ಕೊಡ್ತೀವಿ ನಂಗೂ ಗೊತ್ತು ಅವರು ನಮಗೇನ್ ಕೊಡಬೇಕು ಅದ್ನೇ ಕೊಡ್ತಾರಂತ
ನಿಜಗುಣ ಫೋನ್ ಮಾಡಿದ ನಾಳ ಮಲ್ಲಿ ನಾಳೆ ನೈಟ್ ಬರ್ತೀನಿ ರೂಮ್ಗೆ ಅಂತ ಹಾಕನ
ಏನೋ ಮಾಡ್ಲಿ ಬರ್ಲಿ ಬರ್ಲಿ
ಏನ್ ಸಮಾಚಾರ ಮಲ್ಲಿ
ಜ್ವರ ಆಯ್ತು ಬಿಡಪ್ಪ ಹೆಂಗೋ ನೆಡಿತು
ಲೈಫಲ್ಲಿ ಏನೇ ಮಾಡ್ತಾ ರುವ ಏನೇನೀ ಮಾಡುತ್ತಿರುವ ಬ್ರೋ ಹಾಸ್ ಲೂಟ ಆಗದು ಬ್ರೋ ಮರ್ಯಕೆ ಆಗಲ್ಲ ಅದು ಎಸ್ಪೆಸ್ಸಲ್ಲಿ ಹಾಸ್ ಮೊಮೆಂಟ್ ಅಂತೂ ಮರೆಯಕ್ಕೆ ಆಗಲ್ಲ ಲ್ಯಾಪ್ಟಾಪ್ ಓಪನ್ ಕೂತ್ಕ ನೋಡ್ಬಿಟ್ರ ಅಲ್ಲಿ ಬಿಡುಗುರು ನಾವೇನ್
ನನ್ನ ಲೈಫ್ ಅಲ್ಲಿ ಏನೋ ನನ್ ಲೈಫ್ ಅಲ್ಲಿ ನಾನೇನು ಸಂ ಚೇಂಜಸ್ ನನ್ ಲೈಫಲ್ಲಿ ನಾನು ಆತರ ವ್ಯಕ್ತಿನೇ ಅಲ್ಲ ಆತರ ಚೇಂಜ್ ಮಾಡಿರೋ ಹೂ ಸಿಚುವೇಶನ್ ಗಳು ತುಂಬಾ ಅವೆ ಹಾಸ್ಟೆಲ್ ಸಿಕ್ಕಿದ್ರೆ ನಾನು ನಾನು ಆತರ ಇರುತಾನೆ ಇರ್ಲಿಲ್ಲ ನಾನು ಫುಲ್ ಜಾಲಿ ಟೈಪ್ಅಲ್ಲಿದ್ದೋನಾನು
ನಮಗಂದ್ರೆ ಅಷ್ಟೇ ಗೊತ್ತಾಗಿಬಿಟ್ಟಿತ್ತು ಹಾಸ್ಟೆಲ್ ನಾನು ಮಹೇಂದ್ರನು ಬಂದಾಗ ಅಂದ್ರ ಮಹೇಂದ್ರ ನಂಗೆ ಪರಿಚಯ ಆಗಿದ್ದಂಗೆ ಗೊತ್ತಾ ಒಂದ್ ಸತಿ ಸೆಕೆಂಡ್ ಪಿಯುಸಿ ಇರಬೇಕಾದರಾ ಏನೋ ಟ್ರೈನಿಂಗ್ ಕೊಡುಗೆ ಕಳಿಸ್ತಿದ್ರು
ಹಾ
ನೋಡಿದ್ ಅಸ್ಟೆ ಅಧು ಬಿಟ್ರೆ ಅಧೇ ಕಾಲೇಜು ಪ್ರವೇಶ ಆಗಾನ ಅಂತ ನಾನ್ ಈಗ
ಆಹ್
ಬಸ್ ಅಥೋಸ್ಟ್ರಾಲ್ಲಿ ಕುತ್ತಿದ ನನ್ ಆಹ್ ನಿಜವಾಗಿ ಆಹ್ ನಮ್ ನಮಸ್ತುಗೇ ಆಕಿರೋದು ನಾನ್ ಫ್ರಸ್ಟ್ ಸೇರ್ಬಿಟ್ತೀನಿ ನಾನು ಚಂದು ಎಭ್ರು ವೇ ನಮ್ ಚಂದು ಗೊತ್ತಲ್ವಾ ನಾನು ನಾಮ್ ಚಂದು ಎಭ್ರು ಸೇರಿ ಆಗ್ಬಿಟ್ಟಿದ್ದೀವಿ ಆಹ್ ಅಮೇಲಾ ಯೆಲ್ಲಾ ಒಂದೆ ರೂ
ಆಹ್
ಅವಘ್ ಸುಮ್ನ್ ಪರ್ಚಯಾ ಆಗಿದು ಎಕ್ಸ್‌ಪ್ರೆಸ್ ಅಲ್ಲಿ ಮಾಯಾ ಚಂದು ಅವ್ರ್ ಜಾಸ್ತಿ ಮಾತಾಡ್ತಾರೆ ನಾನ್ ಮಾತಾಡಲ್ಲ ನಿಂಗೆ ಗೊತ್ತಲ್ಲ ನಾನ್ ಮಾತಾಡಲ್ಲಚಂದು ಬಾಸ್ಕರ ಅಂತ ಏನೊಭ ಎಧ ಯೆಲ್ಲಾ ಅಲ್ಲಲ್ಲೆ ಕ್ಲೋಸ್ ಅಗಿ ನಮ್ ಚಂದು ಮೊನ್ನೆ ನು ಫೋನ್ ಮಾಡಿದಂತೆ ಬೆಳಗೆ ಊರಲ್ಲಿಗ್ರೆ ಸಿಗು ಅಂಬಿಟ್ಟು ಎಲ್ಲ ಬೆಂಗಳೂರಲ್ಲಿ ಎದಿನಿ ನಾನು ಅವ್ರ್ ಅಮಂಧು ಸ್ವಲ್ಪ ರಾಧನೆ ಬರ್ತೀನಿ ಬಿಡು ಇಲ್ಲಾಂದ್ರೆ ನಾಡದ ಬಾ ಬೆಂಗಳೂರು ಗೆ ಅಂಧಿ
ಸರಿ ಸರಿ
ಹ್ಮ್ಮ್ ಯೇನ್ ಮಾಡ್ತಾರೆ ಗೊತ್ತಿಲ್ಲ ಯಾರ್ ಸೋಲ್ತಾರೆ ಯಾರ್ ಗೆಲ್ತಾರೆ ಅನ್ನೋದು ಗೊತ್ತಿಲ್ಲ ಎಲ್ಲಿ
ಹ್ಮ್ಮ್ ಯೆಲ್ವುನ್ ಒಂದೆ ಬಿಡು ಸೋಲು ಗೆಲುವು ನಮ್ ಪ್ರಯತ್ನ ಮೆಲ್ಲೆ ಬಿಟ್ಟಿದು
ಯೆಸ್ಟೆ ಟ್ಯಾಲೆಂಟ್ ಎಧ್ರು ಸಕ್ಸಸ್ ಸಿಕ್ತರೆ ಅಲ್ವಾ ಅವ್ರ್ಗೆ ಇರುತ್ತದೆ ನಾವು ಏನು ಮಾಡಕ್ಕಾಗಲ್ಲ. ಯಾರೋ ಪ್ರತಿಭೆ ಎಲ್ಲ ಯಶಸ್ಸು ಸಿಕೀರ್ತದೆ ಯೇನ್ ಮಾಡ್ತಿಯಾ
ಹೌದು ಟ್ಯಾಲೆಂಟ್ ಎಲ್ದಾವ್ರು ಸಾದ್ನೆಲಕ್ ಅನ್ನೋದು ಎರ್ತಾದೆ ಮ್ಯಾಟರ್ ಆಗೀ ಈವತ ಅದು
ನಾನೇ ಅನ್ಕೋತೀನಿ ಯೇನ್ ಗುರು ಎಸ್ಟು ಬರಲ್ಲ ಒಳ್ಳೆ ಪೊಜಿಶನ್ ಅಲ್ಲಿ ಎಲ್ಲ ನಾನ್ ಅವ್ನ್ ಗಿಂತು ಒಳ್ಳೆ ಕೆಲ್ಸ ಮಾಡ್ತೀನಿ ಆದ್ರೆ ಅವ್ನ್ ಪೊಸಿಷನ್ ಅಲ್ಲಿ ನನ್ ಎಲ್ಲಾ ಯೆಸ್ತೊಂದ್ ಸಲ ಫೀಲ್ ಆಗಿದೇ ಆದರೆ ಹಾರ್ಡ್ ರಿಯಾಲಿಟಿ ಚೆನ್ನಾಗಿ ಮಾಡಕ್ಕಾಗಲ್ಲ ಈ ಎಕ್ಸೆಪ್ಟ್ ದಟ್
ಬಟ್ ಏನಪ್ಪಾ ಅಂದ್ರೆ ಹಾಂ ಅದು ಹೆಂಗಾಯ್ತು ಅಂದ್ರೆ ಅದು ಆಲ್ರೆಡಿ ಜಾನಾ ಹೂ ಡಿರುತ್ತಾರಲ್ಲ ಆ ಟೈಮಲ್ಲಿ ಜಾಬ್ ಅಲ್ಲ ಆತರ ಇತ್ತು ಎಸ್ಪ್ರೆಶಲಿ ಪ್ರವೇಟ್ ವಿಷಯದಲ್ಲಿ ಆಲ್ಮೋಸ್ಟ್ ಮೊದಲೆಲ್ಲ ಪ್ರವೇಟಿಗಿಂತ ಗೋರ್ಮೆಂಟ್ ಕೆಲಸ ಅಂತ ಗೋರ್ಮೆಂಟ್ ಗೋರ್ಮೆಂಟ್ ಅಂತ ಓತ್ತಿದ್ರು
ಜಾಸ್ತಿ ಫೋಕಸ್ ಮಾಡುತ್ತಿಲ್ಲ ರಿಯಾಲಿಟಿನೆ ಇದು ಯಾವುದು ಪ್ರೈವೇಟ್ ಗೋರ್ಮೆಂಟ್ ಗಿಂತ ಚೆನ್ನಾಗಿದೆ ದುಡ್ಡು ವಿಷಯದಲ್ಲಿ ಅಂತ ಅನಿಸಿತು ಹಾಗೆಲ್ಲ ಈ ಕಡೆ ಬಿದ್ರು ಇನ್ನು ಮುಂದಕ್ಕೆ ಎಲ್ಲರೂ ಹಿಂದಕ್ಕೆ ಬರ್ತಾರೆ ಇಂತ ಗೊತ್ತಿಲ್ಲ ತೊಡಿಸಿದ
ಹೊಸದು ಹೊಸದು ಒಂದು ಬರ್ತಾ ಇರುತ್ತೆ
ಹ್ಮ್
ಹಂಗೆ ಆಗಿದೆ ಎಪ್ಪೋ